ಚೆನ್ನಾಗಿದ್ದೇನೆ ನೀನು.
ಹ್ಮ ಚೆನ್ನಾಗಿದ್ದೀನಿ ನಿನ್ನ ದ್ವನಿ ಕೇಳ.
ನನಗೂ ನಿನ್ನ ಧ್ವನಿ ಕೇಳಿ ತುಂಬಾ ಆನಂದ ವಾಯಿತು.
ಹ್ಮ ಆನಂದ ಆಯ್ತು ನಿಮಗೆ.
ಹೌದು ನಮಸ್ಕಾರ ಹೇಗಿದೀಯಾ.
ಸ್ವಲ್ಪ ನಿಲ್ಲುತೀಯ ಹಾಗೆ ಮಾತಾಡು. ಇದೊಂದು ಇದನ್ನ ಇದೊಂದು ಕರೆಯನ್ನು. ಹಂಗೆ ಮನ ತಾಳದಲ್ಲಿ ಇರುವಂತ. ಎಲ್ಲಾ ವಿಷಯಗಳನ್ನು ಬಿಚ್ಚಿ ಬಿಚ್ಚಿ ಮಾತಾಡೋಣ.
ಸರಿ ಆಯ್ತು ಬಿಚ್ಚಿ ಬಿಚ್ಚಿನೇ ಮಾತಾಡೋಣ.
ಹೇಳಿ ಏನಾದ್ರರು ಒಂದು ವಿಷಯದ ಬಗ್ಗೆ. ಏನಾದ್ರು ನಿಮ್ಮ ನಿಮ್ಮ ನಿಮ್ಮ ಏನಾದ್ರು.
ಏನಾದ್ರು ಅಂದ್ರೆ ಊಟ ಮಾಡದ್ರ.
ಮತ್ತ ಇನ್ನುೂ ಮಾಡಿಲ್ಲ ನೀವು.
ನಾವು ಮಾಡಿಲ್ಲ ಇಷ್ಟು ತಡವಾದ್ರು ಮಾಡಿಲ್ವ ನೀವು.
ಏನ್ ಮಾಡ್ತೀರಾ ನಮ್ಮ. ನಮ್ಮ ಪಿತ್ ಏನು ಮಾತಾಜಿಯವರು. ಊಟ ಕೊಡುತ್ತಿಲ್ಲ ನಮಗೆ.
ಹೌದಾ ಇಷ್ಟು ಸಮಯವಾದರೂ ಕೊಟ್ಟಿಲ್ವಾ.
ಇಲ್ಲ ನಮ್ಮ ತಾಯಿಯವರು ಕರೆಕ್ಟ್. ಆ ಅಂದ್ರೆ ಇದು. ಅಂದ್ರೆ ಇದೇ ಒಂದು ಅಂತ. ಇದೆ ಇದೆ ಏನು ಸಮಯವಿದೆಯಾ ಸಮಯ ಕರೆಕ್ಟು ಹ್ಮ್ಮ್. ಹಾ ಒಂಬತ್ತು ಗಣ ಸಮಯ ಆಬೇಕ ಒಂಬತ್ತು ಸಮಯ.
ಹೌದಾ ನಾವು ಕೂಡ ಹಾಗೆ. ನಮ್ಮ ಮಾತೆ ಕೂಡ ಹಾಗೆ ಮಾಡು. ತಾರೆ ಆದ್ರೆ ಅವ್ರು ಮಾಡುವುದು ನಮ್ಮ ಒಳ್ಳೇದಕ್ಕಾಗಿಯೆ ಅಲ್ಲವೇ.
ಓ ಹೌದಲ್ಲಾ ನನ್ ಗೊತ್ತ. ಇರ್ಲಿಲ್ಲ ಒಳ್ಳೇದಕ್ಕ ಅಂತೇಳಿ.
ನಾನ್ ನಿಮಗೆ ತಿಳಿಸಿದ್ದೇನೆ ಅಂತ ನನಗೆ ಸಂತೋಷವಾಗ್ತಿದೆ.
ಹೌದಾ ಎಂತೆಂತ ಒಳ್ಳೆ ಮಾತಾಡ್ತೀರಾ ನೋಡಿ ಏನಿದೆ ನಿಮ್ಮ ಇವತ್. ಮತ್ತು ಹ್ಮ್ ವಿಶೇಷ ಊಟಗಳು ಹೇಳಿ.
ಇವದು ತುಂಬಾ ವಿಶೇಷವಾಗಿದೆ ಇವತ್ತು ಮಾಂಸಾಹಾರಿ. ತಿಂತೀವ್ ನಾವು ಕೋಳಿ ಸಾರು ಮುದ್ದೆ ಅನ್ನ. ಬಾಳೆಹಣ್ಣು ಮಜ್ಜಿಗೆ.
ಅಷ್ಟೇನಾ ಅಷ್ಟೇನಾ ನಂಬದ. ಕೇಳಿದ್ರೆ ನಿಮ್ಮ ಬಾಯಲ್ಲಿ ಬಳ ಬಳ ನೀರ್ ಬರ್ತವೆ.
ಹೌದಾ ಹೇಳಿ ಏನು ಬಳ ಬಳ ಅಂತ ನೀರು ಬರೋದು ನೋಡೋಣ.
ಹ ಮೀನಿನ ಇದು. ಹಿಂಗ ಏನ್ ಸುಟ್ಟಿರೋದು.
ಅದೆಲ್ಲ ತಿಂತೀರಾ ನೀವು. ಹ್ಮ.
ಮೀನ್ ಸುಡದು ಸುಟ್ಟಿರೋದು ಚಿಕ್ಕನ್ನು. ಬೈಸಿರೊದು ಮತ್ತ. ಹ್ಮ್ ಮಟನ್ ಗೊತ್ತಲ್ವಾ ಮಟನ್ ಅಂದ್ರೆ ಮಟನ್ ಸಾಂಬಾರ್.
ಹೌದಾ ಇಷ್ಟು ತರ ವಿತೀ ವಿದವಾದ ಅಡುಗೆಗಳನ್ನು ತಿಂತೀರಾ.
ಮತ್ತೆ ಅಂ ರೊಟ್ಟಿ. ಗೊತ್ತಲ್ಲ ನಾವ್ ಯು ಕೆ ಅವರು ರೊಟ್ಟಿ. ಮತ್ತೇ. ಎಲ್ಲಾ ಈ ತರ ಫುಲ್ಲು. ಹಾ ಆಯ್ ತುಂಬಾ ದಿನ ಅದೇ ಅದಿಲ್ಲ ಅಂದ್ರೆ ನಾ ಊಟನೇ ತಿನ್ನಲ್ಲ.
ಹೌದು ನೀವು ದಿನಕ್ಕೆ ಮೂರು ಸಲ ಕೂಡ ಅದನೇ ತಿಂತೀರಾ ಮೂರ ಹೊತ್ತು ಕೂಡ.
ತಿನ್ನಲ್ಲ ತಿನ್ನಲ್ಲ ಗೆಳತಿ ಹೇಗೆ ನೀವು ಹೆಂಗ ಕೇಳ್ತೀರ ಮೂರ್ ಹೊತ್ತುತಿಂದು ಸತ್ತೋಗ್ಲಾ ನಾನು. ರ ಹತ್ರದ ತುಂಬಾ ಪ್ರೋಟೀನ್ ಒಳ್ಳೇದ ಒಂದ ಟೈಮ್ ತಿಂತೀವಿ. ದಿನ್ನ ಒನ್ ಟೈಮ್.
ಒಂದು ಸಲ ತಿಂತೀರಾ ಮತ್ತೆ ಇನ್ನೆರಡು ಸಲ ಏನ್ ತಿಂತೀರಾ.
ಇನ್ನೊಂದಸಲ ಬಿಸಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ. ಪುಂಡ್ಯ ಪಲ್ಯ್. ಬೆಳಿಗ್ಗೆ ಮಧ್ಯಾಹ್ನನ ಅದನೇ ಮಧ್ಯಾಹ್ನ ಅದೇ ಉಳಿದ್ರೆ ಅದೇ. ನಾವೇಏನ್ ಮಧ್ಯಾಹ್ನ ಅಂತಾನ ಮತ್ತೆ ವಿಶೇಷವಾಗಿ ಮಾಡ್ಕೊಳಲ್ಲ ಅದ್ನೇ ಮಧ್ಯಾಹ್ನ ಆದ್ರು.
ಹೌದಾ ಮತ್ತೆ ಇದೇ ಅವವಾಗ ತಿಂತೀರಾ ನೀವು ಒಂದೇ ಬಾರಿ ರೊಟ್ಟಿ. ತಿಂತಿನಿ ಅಂತ ಹೇಳಿದ್ರಿ.
ಇಲ್ಲ ಇಲ್ಲ ರೊಟ್ಟಿ ಎರಡು ಬಾರಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ.
ಸಾಯಂಕಾಲ ಮಧ್ಯಾನ.
ಮಧ್ಯಾಹ್ನ ರೊಟ್ಟಿ ಇದ್ರೆ ತಿಂತೀವಿ ರೊಟ್ಟಿ ಖಾಲಿ ಆಗಿ ಬಿಟ್ರೆ. ಬೆಳಿಗ್ಗೆ ಮಾಡಿರೋ ರೊಟ್ಟಿ ಇದ್ರೆ ತಿಂತೀವಿ. ಹಾ ಅಂದ್ರೆ ಬೆಳಿಗ್ಗೆ ಮಾಡಿರ್ತಾರಲ್ಲ ರೊಟ್ಟಿ ಅವು ಉಳಿದ್ರೆ ಮಧ್ಯಾಹ್ನ. ತಿನ್ನೋದು ಇಲ್ಲ ಅಂದ್ರೆ ಇಲ್ಲ ಇಲ್ಲಾ ಅಂದ್ರೆ ಬರೇ ಅನ್ನ ಬಳೆ ತಿಂತೀವಿ.
ಅನ್ನ ಬೆಳೆ ನಿಮ್ದು ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಊಟ.
ಹ್ಮ್ ಮತ್ತೆ ಅದಕ್ಕೆ ನಾವ್ ತುಂಬಾ ಪ್ರೋಟೀನ್. ಹಾ ಎಲ್ಲಾ ತಿಂತಿದ್ದೀನಿ ನಾನು.
ಹೌದೌದು ನಾನು ತುಂಬಾ ಕೇಳಿದ್ದೇನೆ ಮತ್ತೆ ತಿಂದಿದ್ದೇನೆ.
ಹಾ ಹೌದಾ ನೀವು ತಿಂತೀರಾ.
ನಾವು ತಿಂತೀವಿ.
ನಾವೆಲ್ಲ ಸಮವಾದ ಊಟ ತಿಂತೀವಿ ಒಂದು. ಹಾ ನಾವ ಎಲ್ಲ ಸಮಾನದ ಊಟ ತಿಂತೀವಿ ತುಂಬಾ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳಲು ಇಷ್ಟ ಪಡುತ್ತೇವೆ ಗೊತ್ತಾ ನಿಮಗೆ. ನಮ್ಗೆ ಆರೋಗ್ಯದ ಮೇಲೆ ತುಂಬಾ ಇದಿದೆ ಒಂದೇಏನು ಅದೇನೋ ಅಂತಾರಲ್ಲ ಅದೇ ಇದೆ.
ಕಾಳಜಿ ಇದೆ ಗೊತ್ತು ಗೊತ್ತು ನೀವು ತುಂಬಾ ಚೆನ್ನಾಗಿ ಆರೋಗ್ಯವನ್ನು. ಇದ್ ಮಾಡಿ ತಿಂತೀರಾ ಮತ್ತೆ ನಿಮ್ಮ ಊಟಗಳು ಕೂಡ ತುಂಬಾ ಚೆನ್ನಾಗಿರುತ್ತವೆ. ನಾವು. ಒಂದು ಸಲ ತಿಂದಿದ್ದೇವೆ ತುಂಬಾ ರುಚಿಕರವಾಗಿರುತ್ತದೆ. ನ್ನಂಗ್ ಮಾಡ್ತೀರಾ ನಿಮಗೂ ಮಾಡಕ್ ಬರುತ್ತಾ ಹೌದು ತಿಂದಿದ್ದೀವಿ
ಕೇಳ್ತೀರಲ್ವಾ ಬನ್ನಿ ಒಂದ್ ಟೈಮ್ ಒಂದ್ಸಲೇ ನಮ್ಮ ಮನೆಗೆ ಬನ್ನಿ ನಮ್ಮ ಸೈಡ್ ಬನ್ನಿ ನಮ್ಮ ಊರ್ ಕಡೆ ಬನ್ನಿ ನಿಮ್ಗೆ ವ ಒಂದ್ ಎರಡು ದಿನಲ್ಲೇ ತುಂಬಾ ಮರಳಾಗಿ ಹೋಗ್ಬಿಡ್ ಹತ್ತಿರ ನಮ್ಮ ಊಟನ್ನು ತಿಂದಿ
ಸರಿ ಮತ್ತೆ ನಾಳೆ ಹೋಗೋಣ ಬನ್ನಿ ನೀವು ಯಾವಾವ ತರ ಅಡುಗೆಗಳನ್ನು ವಿಧ ವಿಧವಾಗಿ ಮಾಡ್ತೀರಾ ಎಷ್ಟು ಸಲ ತಿನ್ನಸ್ತೀರಾ ಎಷ್ಟು ದಿನ ಇರ್ಸ್ಕೊಳ್ತೀರಾ ಎಲ್ಲಾ ನೋಡಿ ನಿಮ್ಮ ಸುತ್ತಲಿರೋ ಪ್ರವಾಸ ಮಂದಿರಗಳನೆೆಲ್ಲ ನೋಡಿ ಬರೋಣ
ಹ್ಮ್ ನಾಳೆ ಅಂದ್ರೆ ಆಗಲ್ಲ ಅದು ಒಂದ್ ಯಾವ್ದನ ಒಂದ್ ಸಮಯ ಸಿಗುತ್ತೆ ಅಲ್ವಾ ಅವಾಗ ಹೋಗೋಣ ಅವಾಗ ಹೋಗಿ ಕರ್ಕೊಂಡು ಎಲ್ಲಾ ನಮ್ ಸೈಡ್ ಹೆಂಗ ಇದೆ ನಮ್ ಕಡೆ ಎಲ್ಲಾ ಅಂತ ನೋಡ್ಕೊಂಡ್ ಬರದು
ನಿಮ್ಮಲ್ಲಿ ಏನೇನಿದೆ ಪ್ರವಾಸಿ ತಾಣಗಳು
ನಮ್ಮಲ್ಲಿ ಪ್ರವಾಸ ತಾಣೆಗಳು ಮೇ ಒಂದು ತುಂಬಾ ಒಂದು ದೊಡ್ಡ ದೇವ ದೇವರು ಇದೆ ನಮ್ಮನ್ನು ಕಾಪಾಡುವಂತ ದೇವರು ರಾಘವೇಂದ್ರ ದೇವರು ಇದೆ
ಓಹೋ ಮಂತ್ರಾಲಯ ಇದೆಯಾ
ಹಾ ರಾಘವಂದ್ರಿ ದೇವರಿದೆ ನಮ್ಮಲ್ಲಿ ಏನ್ ಇಲ್ಲ ಕೇಳಿ ಎಲ್ಲಾ ಇದೆ
ಎಲ್ಲ ಇದೆ ನಿಮ್ಮಲ್ಲಿ
ರಾಘವೇಂದ ರಾಘವೇಂದ್ರ ಇದೆಯಾ ಹಳೆ ಹಳೆ ಬೀಡುಗಳೆ ಆವಾಗಿನ ಕಾಲದಲ್ಲಿ ಇವ್ರು ಕಟ್ಟಿಸಿರುವಂತ ಹಂಪಿ ಆಂಜನೇಯ ಇದ್ದಾನೆ ದೊಡ್ಡ ಕಾವಲಾಗಿ ಕಾಯಕ್ಕೆ ಹಾ ಹಂಪಿ ಇದೆ
ಇಷ್ಟವಂತರು ಅಲ್ಲಿ ಹುಟ್ಟಕ್ಕೆ
ಹಾ ಮತ್ತೆ ದೊಡ್ಡ ಕಾವಲುಗಾರ ಆಗಿರುವ ನಮ್ಮ ಆಂಜನೇಯ ಇದ್ದಾನೆ ಮತ್ತೆ ಇನ್ನೇನ್ ಬೇಕು ಪ ಪಟ್ಟದ ಕಲ್ಲು ಬಾದಾಮಿ ಹಳೆ ಬೀಡುಗಳು ಹಳೆ ಬೀಡಏನಿಲ್ಲ ಬಾದಾಮಿ ಪಟ್ಟದ ಕಲ್ಲು ಇದ್ದಾವೆ ಬಿಜೆ ಪೂರ ಇದೆ ಗೊತ್ತಲ್ವಾ ಒಂದ್ಸಲ ನಾವು ಹೊದ್ರಿದ್ರೆ ಒಂದ್ ಏಳು ಸಲ ಕೇಳಸುತ್ತ ಅಂತ ಓದಿಲ್ವಾ ನೀವು ಸಮಾಜದಲ್ಲಿ
ಸಮಾಜದಲ್ಲಿ ಓದಿದ್ದೇನೆ ತುಂಬಾ ಕೇಳಿದ್ದೇನೆ ನಿಮ್ಮಲ್ಲಿರೋ ಪ್ರವಾಸಿ ತಾಣಿಗಳು ತುಂಬಾ ವಿಶೇಷ ಮತ್ತು ಹಳೆಯದು ಕೂಡ
ಹಾ ನಮ್ಮ ರಾಯಚೂರಿನಲ್ಲಿ ಏನಿದೆ ಅಂದ್ರೆ ಹಾ ಇದು ಶಕ್ತಿ ಉತ್ಪಾದನೆ ಮಾಡುವಂತಹದು ಏನೋ ಅದ್ ಎಲೆಕ್ಟ್ರಿಕ್ ಏನಶ ಇದು ಬರುತ್ತಲ್ಲ ಕರೆಂಟ್
ಹ ವಿದ್ಯುತ್ ಹ ಹೌದೌದು ಕೇಳಿದ್ದ
ಅಲ್ಲೇಬ್ಬರೋದಲ್ಲಾ ನಮ್ ಕಡೆಯಿಂದ ಬಂಗಾರಗನು ನಮ್ಮಲ್ಲಿಂದ ಹಟ್ಟಿ ಗೊತ್ತ ತಲ್ವಾ ಅಲ್ಲಿಂದಾನೆ ಬರುತ್ತೆ ಮತ್ತೆ ಅತ್ತಿ ಗೊತ್ತಲ್ಲ ನೀ ದಿನ ಹುಟುಗೋ ಬಟ್ಟೆ ನಮ್ ಕಡೆ ನೆ ಬೆಳೆಯದ ಅದು
ತಿರಾ ಅಂತ ನಿಮಗೆ ತುಂಬಾ ಖುಷಿ ಆಗ್ತೀವಿ ಅನ್ಸುತ್ತೆ ಇದನ್ನೇ ಹೇಳಿ ತಿರೋದ್ರಿಂದ ನಿಮ್ಮ ಮಾತುಗಳ ಆತರ ಅನ್ನಿಸ್ತಿದೆೇ ನನಗೆ
ಅಂಸದಲ್ಲ ತುಂಬಾ ತೇಲಾಡ್ಬ ಬಿಡ್ತೀನಿ ಕೇಳ್ಬಿಟ್ರ ಅಂದ್ರೆ ಏನ್ ಮಾಡ್ತರಿ ನಮ್ ಕಡೆ ತುಂಬ ಇಂದ ಉಳ್ದ್ ಬಿ ಇದ ಏನಿದ್ರು ಏನು ಏನು ಉಪಯೋಗನೇ ಇಲ್ಲ.
ಒಂದಲ್ಲ ಒಂದಿನ ಮುಂದೆ ಬರ್ತೀರಾ ನೀವು. ಇವತ್ತು ಇಲ್ಲ ನಾಳೆ ಆಗೆ ಆಗುತ್ತೆ. ನಾವೂ ಮನಸ್ಸಲ್ಲಿ ಅನ್ಕೊಳದ್ ಬೇರೆ ಅದ್ ಆಗ ಆಗೋದೆ ಬೇರೆ ಪ್ರಪಂಚ ತುಂಬಾ ಮುಂದುವರಿತಿದೆ ನೀವು ಒಂದಿನ ಗೊ ಇಲ್ಲಿ ನೀವ ಇರೋ ನಗರ ತರ ನಿಮ್ಮೂರು ಕೂಡ ಆಗತ್ತೆ.
ಇಪ್ಪತ್ತು ಅಲ ಇಪ್ಪತ್ತೊಂದು ವರ್ಷ ಆಯ್ತು ನಾನು ಹುಟ್ಟಿ ಏನೋ ಏನೂ ಕಾಣಸ್ತಿಲ್ ಇನ್ ಯಾವಾಗ ಕಾಣಸುತ್ತೆ? ಹೆಂಗ ಇದೇ ಹಂಗೆ ಇದೆ.
ನೀವೇ ಮುಂದುವರ್ಸ್ಬೇಕು ನೀವೇ ಅದನ್ನ ಒಂದು ಇದಕ್ಕೆ ತರ್ಬೇಕು ನಿಮ ನಮ್ಮ ಊರನ್ನು ಅಂತೆ ನಾನ್ ಆಶಿಸ್ತೇನೆ.
ಆಶಿಸೋದ ಅಲ್ಲಮ್ಮ ಒಂದು ಊರತ್ರ ಹಾ ಹಾ
ಇಲ್ಲ ನಾವು ಒನ್ಸ್ ಸಣ್ಣ ಚೇಂಜ್ ಏನಪ್ಪಾ ಇದಾದ್ರೂ ಕೂಡ ಎ ಎಷ್ಟೋ ಇದಾಗುತ್ತಲ್ವಾ ಇವತ್ತಿನ ಪ್ರಜೆ ನಾಳೆ ಏನೇನೋ ಬರುತ್ತಲ್ಲ ಇವತ್ತಿನ ಮಕ್ಕ ಮಕ್ಕಳೇ ನಾಳಿನ ಪ್ರಜೆಗಳ ಅಂತ ನೀವ್ ಆತರ ಆಗ್ಬೇಕಂತ.
ಆಗಿದ್ದೀನಿ ನಾನು ನನ್ ಜೊತೆ ಈ ಸುತ್ತಮುತ್ತ ಇರೋರಾಗಿಲ್ಲಲ್ಲ.
ನೀವು ನಿಮ್ಮ ಮನೆಯವರು ನಿಮ್ಮ ಗಂಡ ಮಕ್ಕಳನ್ನು ಫಸ್ಟ್ ನೀವು ಬದ್ಲಿಸ ಆಮೇಲ ಎಲ್ರುನು ಬದಲಾಯಿಸಿ.
ಮಕ್ಕಳು ಅಪ್ಪ ಅಮ್ಮ ಎಲ್ಲಾ ಬದ್ಲ ಆಗಿದ್ದಾರೆ. ಬಟ್ ಏನ್ ಮಾಡ್ತ್ರಿ ಬೇರೆ ಮಂದಿ ಬದ್ಲಾಗಿಲ್ಲಲ್ಲ.
ಹೌದೌದು ಹಾಗೆ ನಿಮ್ ಪಕ್ಕದ ಮನೆಯವ್ರನ್ನ ಫಸ್ಟ್ ಬದಲಾಯಿಸಿ. ಮತ್ತ ಅದ್ರ ಮುಂದಲ್ ಮನೆಯವರ ಬದ್ಲಾಯ್ಸಿ ಹಾಗೆ ಎಲ್ರನು ಬದ್ಲಾಯಿಸತಾ ಇರಿ.
ಏನ್ ತುಂಬಾ ಕಷ್ಟ ಇದೆ ಯಾರನ್ನ ಬದ್ಲಾಸದಲ್ಲ ಫಸ್ಟ್ ನಮ್ ಸಿ ಎಮ್ ನಮ್ ಇವರ ಅದರ್ ಅವರ್ನ್ ಕಿತ್ತ ಒಗಿಬೇಕ
ಹೌದು ಮುಖ್ಯಮಂತ್ರಿಗಳಗಳನ್ನು ಬದ ಲಾಯಿಸುವುದು ಒಳ್ಳೇದೇ ಆದರೆ ಏನ ಮಾಡೋದು?
ಗೊತ್ತಾ ಏನಂದ್ರೆ ಇದು ಬಿಡದಿ ಏನೋ ನಡೀತಾ ಇದೆಯಲ್ಲ ಇದು ಮಾಡ್ಬೇಕಂತ ಒಂದ ಏನೋ ಒಂದು ಸಿಟಿ ತರ ಒಂದು
ಹೌದಹೌದು ನಗರ ಮಾಡ್ಬೇಕಂತ ಅವ್ರು ಬಯಸಿದ್ದಾರೆ.
ಮತ್ತೆ ಬಯಸ್ತಿದಿದ್ದಾರಲ್ಲ ನೋಡಿ ಆ ಮುಖ್ಯಮಂತ್ರಿ ಹಾಳಾಗೋಗ್ಲಿ. ನಮ್ ಸೈಡೇ ಬಂದ್ರ ಆಗಲ್ವಾ?
ಹೌದಹೌದು ನಿಮ್ಮಲ್ಲಿ ಇದ ಮಾಡಿದ್ರೆ ಒಳ್ಳೇದಾಗತ್ತೆ. ಆದ್ರೆ ಅವ್ರಿಗೆ ಯಾಕೋ ಇದ್ರ ಮೇಲ್ ತುಂಬಾ ಆಸಕ್ತಿ ಬಂದಿದೆ ಅನ್ಸುತ್ತೆ.
ದೊಡ್ಡ ದೊಡ್ಡ ಕಾ ಕಂಪನಿಗಳನ್ನು ಕಟ್ಟಿ ಬೇರೆ ಹೊರ ದೇಶ ಹಾ ಹಾ ಅದೇ ಹೊರ ದೇಶವ ಇಲ್ಲೆಲ್ಲಾ ಕಂ ಇವು ಕಟ್ಬಿಟ್ಟು ಹೊರ ದೇಶವ್ರನೆಲ್ಲ ಕರ್ಕೊಂಬಂದ್ ಕೂಡಸ್ತ
ಹೌದೌದು ನಮಗ್ ಕೆಲ್ಸನೇ ಇಲ್ಲದೇ ಇರ ತರ ಆಗಿದೆ.
ಹೌದಾ.